ಹ್ಹಾ
ಮನ ನಸಲ್ಪರಿತ
ಒತ್ತಿಡು ಸೌಂಡ್ ಒತ್ತಿಡು ಸ್ವಲ್ಪ ಸ್ಪೀಕರ್ ಒತ್ತಿಡು ಅಲೋ ಒತ್ತ ಮಾತಾಡ ಸ್ವಲ್ಪ ಒತ್ತಿ ಮಾತಾಡ ಅಂದೆ
ಆಯ್ತು
ಎಲ್ಲಿದೆ
ಮನೆಯಲ್ಲ
ಊಟ
ಹ ಪಾಯಗದಂದು
ಎಂತ ಊಟ
ಹ್ಮ್
ನಲ್ಲಿಗೋಬಕ್ಕೆ
ಇಲ್ಲಿಗ ಇಲ್ಲೇ ಮನೆಯಾಗ
ಹಾ
ಹುಲಿಗ ಎಲ್ಲ ಮನಾಗ
ಅನೇಕ ಹ್ಮ್ ಯಕಡೆ ಹಯ ಎಲ್ಲಿ ಹತರ್ಟಕ
ಹೈ ಸ್ಕೂಲ್
ಸ್ಕೂಲ ಹ್ಮ್ ಹ್ಮ್ ಎಷ್ಟು ಗಂಟೆಗೆ ಹೋಗ್ತೀರಿ
ಓತ್ತಿ ಮೂರು ಪೋಣ ನಾಕ
ಪನೆ ನಕ ಹ್ಮ್ ಹ್ಮ್ ಎಂಗನಂಗು
ಹ್ಮ್
ಯಾರಾರು ಓತ್ರಿ ಹ ಹೊಸುಂದಿ ಹರಣಂಗ ಆಾಯ್ತು ಗಸ್ ನ ಚಾರತರಪ್ಪು
ಮೂರುಲ್ಲ ಆಾನು
ಹೌದಾ ನಮ್ಮನೆದ್ ಅಷ್ ಟೆ ಮತ್ ಬೇರೆರ್ ಯಾರು ಬರ್ತಾರ.
ಹು ನಮ್ಮ ಮನೇನು ಅಷ್ಟೇ.
ಹ್ಮ್ ಜೋಶ್ ಮಾತಾಡ್ ಸ್ವಲ್ಪ ಸ್ಪೀಕರ್ ಸೈಡ್ಗ್ ಒತ್ತಿಡು.
ಹ್ಮ್ ಆಯ್ತು
ಹ್ಮ್ ಹ್ಮ್ ಚತನ ತಡಕಂತೆ
ಬಾಲ್ಧಿನಾಯ್ತು
ಹೌದಾ ಹ್ಮ್ ಹ್ಮ್ ಹು ಗಾನಾಗಾಯಿತು ಮತ್ತೆ ನೋಡದು ಊಟ ಏನ್ ಮಾಡುದು
ರೊಟ್ಟಿ ಪಲ್ಯ ಅನ್ನ ಸಾರು
ಹೌದಾ
ಹ್ಮ್
ಹ್ಮ್ ಹ್ಮ್ ಶಾಲಾ ಇನ್ನು ಚಾಲು ಅಗಿಲೆನಿ ನಿಮ್ಮವು
ಇಲ್ಲ
ಎನ್ ಚಲೋತವ
ಐದನೇ ತಾರೀಕು
ಹ್ಮ್ ಹ್ಮ್ ಐದನೆ ತಾರಿಕಾ ಎನ್ ಆಷ್ಟಲಿ ಇರ್ತೇ ಏನ್ ಹೋಗದ ಬರದ್ ಮಾಡ್ತ
ಹೋಗದು ಬರದು
ಹೋಗದು ಬರದ ಹ್ಮ್ ಹ್ಮ್ ಏನು ಸ್ಕೂಲ್ ಟೈಮಿಂಗ್
ಮುಂಜಾಲೆಪ್ಪ ಒಂಬತ್ತಕ್ಕ ಹೋಗಿ ಐದಕ್ ಬರದು
ಮುಂಜು ಒಂಬತ್ತು ವ್ಯಾನ್ ಬರ್ತ ನಡ್ಕೊತ ಹದಿರಿ
ವ್ಯಾನ್ ಭರ್ತ್
ಹ್ಮ್ ಹ್ಮ್ ನಾನ್ ಬರ್ತನಂಗ್ ಆಯ್ತು ಹ್ಮ್ ಹ್ಮ್ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ.
ಆ
ಮಧ್ಯಾಹ್ನ ಊಟ
ಇನ್ನ ಆಗಿಲ್ಲ ಮಾಡಕ್ಕು
ಹೌದಾ ಇದು ಹು ನಮ್ದು ಇಲ್ಲ ಇನ್ನ ಮಾಡ್ಬೇಕ.
ಕರೆ
ಹ್ಮ್
ಕರೆ ಮಾಡ್ಬೇಕ.
ಹ್ಮ್ ಮಾಡ್ಬೇಕ್ ಆಗಳೆ ಸ್ವಲ್ಪ ಉಂಡೆ.
ಹ್ಮ
ಅದ್ ಸುದ್ದಿ ಆಗಲ್ಲ.
ಹ್ಮ ಹ್ಮ್
ಅ ಕಡಿ ಹೋಗಿಲ್ಲೆನ್ ಇಶಾಡಕದ್ ನೀರಿಲ್ಲೆನ್ ಕ್ಯಾವನ್ದಾಗ್
ನೀರ್
ಹೌದಾ
ಹ್ಮ್
ಬಾಯ್ ಪಾಯ್ ಹೋಗ್ ತಿನ್ನು.
ಹ್ಮ್್ಮ ಯಾರು ಬೇಡ
ಹ
ಮನಗೆ ನಗಡುಪಂಗದ ಓದಲಿಲ್ಲ
ಹೌದಾ ಹ್ಮ್ ಹ್ಮ್ ಈಂಗನಂಗಾಯ್ತು ಹ್ಮ್ ಜೋಶ್ ಮಾತಾಡತೋ ಏನ್ ಕೇಳೋಲ್ತು ಕತ್ರಿಸಿ
ಹಾ
ಹ ಕೆ ನಾಲ್ಡೆ ಕತ್ಣಂಗ ಆಯ್ತು ಮಳಿ ಊರಾಗ ವರ ಮಳೆ ಮಳೆ ಮಳಿ ಇಲ್ಲ
ಹ್ಮ್ ಹ್ಮ್ ಲೈತಾವ ಎಲ್ಲೋರೆ
ಹಾವ್
ಚೊಕಸ್ ಸೊೋ ಸ್ವಲ್ಪ ಸ್ಲೋ ಇೋಪುಲ್ ಆಗಡ ಅವವಜ ಬೇಡ ಪುಲ್ ಲೋ ಬ.
ಹ್ಮ್ ಆಯ್ತು ನಿಮ್ಮ ಮೂರಾಗ
ಇಲ್ನಲ್ ಒಮ್ಮ ಲೈಟ್ ಒ ಲೈಟ್ ಆತ ಸರಿಯಾಗಿ ಕೊಡಲ್ಲ ಏನ್ ಇಲ್ದನ್
ಮಳೆ ಗಿಳೆ ಬಂತಾನ್
ಏ ಮಳಿ ಇಲ್ಲ ಏನಿಲ್ಲಪ್ಪೋನು ಸುಮ್ನೆ ಲೈಟೇ ಕೊಡಲ ಇದ ಏನ ಲೈಟ್ ಹ್ಮ್
ಕುಯಿಲೋ ಶಾಪುರ ಶನ
ಹೋಗಿಲ್ಲಪ್ಪಾ ಬುಟ್ಟ ಈ ಸ್ವಲ್ಪ ಆರಾಮ ಇದಿದ್ದಲ್ಲ
ಹ್ಮ್ ಏನಾಗ್ಯಾದ
ಸ್ವಲ್ಪ ಇಡ ಇಡಿ ಸ್ವಲ್ಪ ಮೈ ತನ್ನುಸ
ಹೌದಾ ದೌಖಾನಿ ಬರ್ಬೇಕು
ಏದ ಆಗನ್ ದೋಷ ಬಂದದಾ
ಹ್ಮ್ ಎಣ್ಣೆ ಗುಳ ಕೊಟ್ರಲ್ಲ
ಎಣ್ಣೆ ಗುಳಿಗೆ ಕೊಟ್ರು ಮಾರಾಯ ಒಂದ್ಯಾಳ ಹಿಂಗಗೆ ಹಂಗಗೆನ್ ಮಾಡ್ರಿ ನಂಗೇ ನ ಮರಗ ಊಟ ಮಾಡಿ ನಂಗೇನೆ ಹ್ಮ್ ಯಾಡ್ ಬೆಸ್ಸೇಲೋರೆ
ಹ್ಮ.
ಒಲ
ಆಡ್ ಕಳ್ಸ ಕಷ್ಟ
ಇಲ್ಲಿ ಈಗ ಹಡ ಹಚ್ಚ ಕುಂತಾರ ಇಲ್ಲಿ ಇದು ಟ್ಯಾಕ್ಟರ್ ಹೊಂಟದ ಹ
ಹ್ಮ್ ಮತ್ತ ಸಮ
ಮತ್ತೇನಿಲ್ಲ ನೋಡಪ್ಪಾ ನೀ ಏನ ಉಂಡೆಪ್ಪ
ನಾನಾ ಅನ್ನ ಸಾರು
ಹೌದಾ ಹ್ಮ್ ಹ್ಮ್ ಎಡು ಮತ್ತ ಹೌದಾ
ಹ್ಮ್
ಹ್ಮ್ ಹ್ಮ್ ಚಂಜಿ ಕ ರಟ್ ಆಡಕ ಹೊಂಟ್ರ ನಂಗ ಆ್ತು ಎಷ್ಟ ಬೆಟ್ಟೆ ಗಟ್ ಹಾಕ್ತ ಸುಮಾರ್ತು ಸು ಮಾಡ್ತೀರಿ ಹೌದಾ
ಹ್ಮ್ ಬೆಟ್ಟಕ್ಲಾರ್ರ ಆಡದಲ್ ಹ್ಮ್ ಸುಮ್ಮಿ ಅಷ್ಟು ದೂರ ಗಾಡಿಗೆ ಎಣ್ಣೆ ಚಂಡ್ ಹ್ತಿವಿ ಬಟ್ಟ ಹಾಕ್ಲಿ ಮರದರ್ಲ
ಹ್ಮ್ ಹ್ಮ್
ಹೌದಲ್ಲ
ಅಷ್ಟ
ಹ್ಮ
ಹ್ಮ್ ಹ್ಮ್ ಮತ್ತೇಏನ್ ಮಾಡದಪ್ಪ ಮತ್ತೆ ನಡದು
ಏನು.
ಹ್ಮ್ ಹ್ಮ್
ಊಟ ಮಾಡಬೇಕ್ ಈ ಸದ್ದ
ಹ್ಮ ಹೌದಾ
ಹ್ಮ್.
ಹ್ಮ ಹ್ಮ್ ಎಂದು ಹೋಗ್ಬೇಕು ನೀನು ಸ್ಕೂಲ್ಗೆ
ಹೂ ಇದು ಜೂನ್ ಒಂದಿಲ್ಲಿದು
ಹ್ಮ್ ಹ್ಮ್
ಜೂನ್ ಐನೇ ತಾರೀಕ ಇಲ್ ನಮ್ಮ್ ದೊಡಪ್ಪನ ಮಗ ಅರ್ಣ ಅಂತಾನ
ಹ್ಮ್ ಹ್ಮ್
ಹಂದ ಲಾಗನದ ಹಂದು
ಹ್ಮ್ ಹ್ಮ್
ಒವ್ಲ್ಯಾಗ ಮುನಿಷ್ಕನ್ಡ್ ಹೋಗ್ಬಕೂ
ಹೌದಾ
ಹ್ಮ
ಹ್ಮ್ ಹ್ಮ್
ಅವ ಲಗ್ನ ಐದನೇ ತಾರೀಕ ಮುಗಿಸೆಂಡು ಡ್ಯಾನ್ಸ್ ಗಿನ್ಸ್ ಹೊಡೆದು ಹೋಗಬೇಕು
ನನ್ ೂರಿ ಪ ಹೋಗಲ್ಲ ಕಡೆ ೂರಿಗೆ
ಹ್ಮ್ ಇಲ್ಲೇ ನಮ್ಮ್ ಮಾಡೋಣ ಲಗ್ನ ಆಗಿಂದ ಇದಕ್ ಕರ್ಕೊಂಡ ಕೂಡ ಸಂತ
ಹ್ಮ ಹ್ಮ್
ಅವಂಗೂಡ ಹೋಗ್ಬೇಕಾ
ಅಲ್ಲ ನಿಮ್ ಸ್ಕೂಲ್ ಕಲ್ಲೇಶನ್ ಟೂರ್ ಇ ಪರ್ ಹೋಗಲ್ಲ. ಹಾ ಹೌದಾ. ಪಿಕನಕ್ ವವರು ಇಲ್ಲನ ಕಡೆ ನಿಮ್ ಇದಕ್ ಸನಿಪ ಆಗಲ್ಲ.
ಉಹೂಂ, ಹೋಗಲ್ಲ.
ಹ್ಮ್, ಅಲ್ಲಿ ಮಟ್ಟೆ ಸನಿ ಪಗಲ್ಲ ನಿಮಗ.
ಅಯ್ಯಪ್ಪಾ ಸೋತರು ಬ್ಯಾಸಿಗೆ ಹೋತು
ಹೌದಾ ಬ್ಯಾಸ್ಗೆ ಚಲೋ ಆಡ್ತನ ಅವ. ಮಳೆಗಾಲದ ಹೋಗ್ಬೇಕಪ್ಪ, ಚಳಿಗಾಲದ
ಆಯ್ತ್ ಆಯ್ತ್
ಹ್ಮ್ ಹ್ಮ್ ಮತ್ ಯಾವ್ದು?
ನ
ಹ್ಮ ಹ್ಮ್ ಜಾಗೈ ಕಾಯದಿಲ್ಲೆ?
ಹ್ಮ್ ಹಾಗೆ
ಹ್ಮ್ ಹ್ಮ್ ಕಡಕ ಹ ಒಂಟ ಆ್ತು. ಎಷ್ಟು ಗಂಟೆಗ್ ಕೂತಿರಿ, ನಾಲ್ಕು ಗಂಟೆಗ? ಗ್ರೌಂಡ್ ಅದ ಹೊಲ್ದಾಗ ಆಡತಿರಿ?
ಗ್ರೌಂಡ್ ಅವೆ ಮಾರ್ರೆ, ಸಾಲಿನಾಗ್ ದೊಡ್ಡ ಗ್ರೌಂಡ ಅವ.
ಹ್ಮ್ ಹ್ಮ್, ಅಲ್ಲೇ ಆಡ್ತೀರನ್ನಂಗ್ ಆಯ್ತು. ಎಷ್ಟ್ ಎಷ್ಟ್ ಮಂದಿ ಮತ್ತರ.
ಆಕಡೆ ಒಂಬತ್ ಮಂದಿ, ಈಕಡೆ ಒಂಬತ್ ಮಂದಿ, ಏಳೋ ಎಂಟ್ ಮಂದಿ ಆಗ್ತ್ ಮುಂದೆ ಹಿಂಗೆ
ದೂರಿದ್ದಂಗ್ ಅಂದ್ಯ?
ಹ್ಮ್
ಹ್ಮ್ ಹ್ಮ್ ಹ ಆಯ್ತು. ನಮ್ಮಲ್ಲಿ ಓಗ್ತವು ಕ್ರಿಕೆಡಕ ಮಳೆ ಆಯ್ತದೆ ಹೋಗಲ್ಲ ಯಾವು.
ಹ್ಮ್
ಹ್ಮ್ ಹಂಗೆ
ಸಾವಿರ ಜನುಮ
ಮತ್ತೇನ್ ನಡದ? ಹ್ಞಾಂ ಬಂದ್ ಮಾಡಲ್ಲ ಅವೆ.
ಅಗ ಇನ್ನೇನ್ ಪೋನ್ ಬಂತು.
ಹ್ಮ್ ಹ್ಮ್.
ನಮ್ಮ ಮಮ್ಮಿ ಹತ್ರ ಕಥ ಸರ್ ಸಲ್ ನಮ್ ಅಣ್ಣನ್ ಫೋನಿಗೆ.
ಹ್ಮ್ ಹ್ಮ್.
ಹಾಕ
ಹ್ಮ್ ಹೌದಾ
ಹ್ಮ್.
ಹ್ಮ್ ಹ್ಮ್. ಹಿಂಗನ್ನಂಗಾಯ್ತು, ಮತ್ತೇನ್ ನಡ್ದ?
ಮತ್ತ್ ಏನ
ಏನ ಗಾಡಿ ಹೋವತ್ ಬೈಕ್
ಹ್ಮ್ ಆತ್ ಅಷ್ಟ್ ದೂರ ಯಾವ ಹೋತಾನ್ ನಡ್ಕೊಂತ, ಹ್ಮ. ಕಿಲೋಮೀಟ್ರ್ ಆಗ್ ಒಂದು ಮೂರ್ ಕಿಲೋಮೀಟರ್ ಆದ.
ಹ್ಮ್ ಹ್ಮ್. ಆಯ್ತ ಊರಾಗ್ ಹೊ ಹೊಲಗಿಲ ಬಿತ್ತಲ್ಲೇನು?
ಹ್ಮ್ ಹ್ಮ್.
ಹೊಲ ಇನ್ನ ಬಿತ್ತಿಲ್ಲ
ಅಲ್ಲ
ಟ್ರಾಕ್ಕ್ಟರ್ ಇಟ್ ಹೊಡ್ಸಿಲ್ಲ ಏನು?
ಹಾಂ ಹೊಡ್ಸ್ಯಾರ
ಹೌದಾ?
ಹ್ಮ್ ಹ್ಮ್ ಊಟ ಗೀಟ ಆಗ್ಯದೆ ಅನ್ನಂಗಾಯ್ತು
ಹ್ಮ್.
ಹಸುಯಿಂದ ಆರಾಮಲ್ಲ? ನಿಮ್ಮಣ್ಣ ಎಲ್ಲ ಆರಾಮಲ್ಲ? ಡ್ರೀಮ್ ಡ್ರೀಮ್ ಕನಸು
ಇಲ್ಲ.
ಮುಂದ್ ಏನ್ ಆಬೇಕಂತ
ಸುಮ್ನ್ ಒಂದ್ ಯಾವ್ದಾದ್ ಕಂಪ್ನಿಲ್ ಕೆಲಸ ಮಾಡ್ಬೇಕು ಗಾರೆ ಕೆಲ್ಸ. ಹ್ಮ್ ಹ್ಮ್ ಚಂದ ಹೋದ ಆಪರ್ಚುನಿಟಿ ಅದ ಹಾಸನ್ ತವ ಮತ್ತೆ
ಹ್ಮ್ ಆಯ್ತ್